ಹಲೋ
ಕೇಳಬೇಕತಿಸ್ ನೋಡು
ಹಾ
ಸೌಂಡ್ ಕೇಳಕ್ಟ್ಟಿದಾ
ಹಾ ಕೇಳ್ತಾರೆ ಯಾರು
ಹ ನಾನು ನಿ್ ಸರ್ ಮಾತಾಡಿದರರು
ಹಾ ಹೇಳಿ ಸರ್
ನಗಿದೀಪ್ಪ ಆರಾಮ ಇದೆಯಾ
ಹಾ ಸರ್ ಆರಾಮದನೆ
ಊಟ ಆತ ಆಯ್ತಾ
ಹಾ ಆಯ್ತು
ಮಕ್ಕೊಂಡ ಇದ ಏನ್ ಮಾಡಾತಿದ್ರಾ
ಹಾ ಸರ್ ಮಕ್ಕೊಂಡಿದ್ದೀವ ರೀ ಹಾ ಸರ್
ಹ್ಮ್ ಸ್ವಲ್ಪ ಮೊನ್ನೆಗ ನಾವ ನು ಟೆಸ್ಟ್ ಅದವಲ್ಲ ಈಗ
ಹಾ
ಎೆಷ್ಟಟ್ಾವಲ್ಲ ದ್ತಿದೆಾನ
ಇಲ್ಲ ಸರ್ ಏ ನ ಓದಿಲ್ಲ ಅಷ್ಟೇ ತಪ ಹ ಸೀಮಿತಮೇ ಹಾ ಸರ್
ಎಷ್ಟು ದೇಳ ಓೋಗ್ತೀನಿ ಅಂತ ಕೇಳಿದ
ಹಾ ಸರ್ ಓದಾಗುತ್ತೆ ಅಷ್ಟೇ ಸ್ವಲ್ಪ ಸ್ವಲ್ಪ ಹ್ಮ್
ಅದೇ ಸ್ವಲ್ಪ ಕ್ವಶನ್ ಕೇಳಳ್ಬೇಕಂತ ಮಾಡಿದ್ದೆ ಕೇಳಲ್ಲ
ಏನು
ಷನ್ ಆಗ್ಬೇಕಂತ ಮಾಡಿದ್ಯಾಾ
ಹ್ಮ್ ನಾವ್ ಕೇಳಮೇನ್ೀ ನಿಮ್ಗೆ
ಇಲ್ಲ ನಾನೇ ಕಾಂತ ತಾವ ಹಾ
ಹ ಹಾ
ನಾನೇ ಕೇಳ ನಿಮ್ಗೆ ಕ್ವನ್
ಇಲ್ಲ ಸಾಗ್ಬಿಡ್ರಿ ಸರ್ ರಾತ್ರಿ ಆಗ್ಯದ
ಹೌದಾ
ಹ್ಮ ಊಟ.
ಊಟ ಆಯ್ತು ನೋಡಪ್ಪಾ ನದನು ಎಷ್ಟ ಅದ ಅಂತೇಳ ಮಾಡಿದ್ದನಿ ನಾನು ನಿಮ್ಗೆ.
ಹ್ಮ್ ಸರ್.
ಅವರು ಬಾಬು ಮಯ್ಯ ನವೀನವರು ಓದಿದ್ರಾ.
ಅವ ಅವಷ್ಟೇನ್ ಓದಲರಅವ್ರನು ನಮ ನಮ್ಮಗೆ. ಹೌ
ಹೌದಾ
ಹಾ ಸ್ವಲ್ಪ ಇಲ್ಲ ಹಾಸ್ಟೆಲ್ ಬಂದು ಓದಿದ್ರ್ ಅವ್ರರು ಕಾಲೇಜ್ ಟಾಪರ್ ಇರ್ತಿದರಿ.
ಹಾ
ಜರ ಹಾಸ್ಟೆಲ್ ಬಂದು ಓದಿದ್ ಅಂದ ಕಾಲೇಜ ಟಾಪರ ಇರತಿದೀನಿ ನಾ.
ಹೌದಾ ಅದು ಬಾಯ್ ಹೇಳ್ದಾಗ ಹಂಗ ಅನ್ತ ಅದ್ರೆ ಮಾಡ ಗೊತ್ತ.
ಏನ್ ಮಾಡ್ತೇವಿ ಸರ್ ಈ ಕಡೆ ವೈಫ ಅದಾರ. ಕಾಲ್ ಮಾಡೋಡ್ತಿರ್ತಾರಂತ.
ಆನ್ ಈ ಸ್ಪೀಕರ್ ಲೌಡ. ಹ ಆಕ್ಷನ್ ಈಸ್. ಸ್ಪೀಕರ್ ಲೌಡರ್ ಓಡ್ಸ್ ಅಂತ.
ಹೌದ್ರಿ
ಆಕಡೆ ಮಾತಾಡೋದಕ್ಕಿಂತ ಕೆಲ್ಸ ಮಾಡ್ಬೇಕು.
ಹಾ ರೀ ಸರ್ ಅದೇ. ಅಂದ್ರೆ ಸುಮ್ ಜರ ಮುಲೋಪಾತ್ರಿ
ಹ
ಸ ನೀವ ಏನ್ ಮಾಡ್ತಿರ.
ಹಾ ನಾನ ಅರಂದಿದ್ದೀನಿ ನೋಡಪ್ಪ. ಊಟ ಆಯ್ತಲ್ಲಾ. ಇಲ್ಲ ಪ ಇಲ್ಲಿ ಹಾಸ್ಪೆಲ್ಲಿ ಓದ್ತಾ ಇದದೆ ಆಂಗಲ್ಲ.
ಹಾ
ರಾಜಕೀಯ ಹೇಗಿದೆ.
ಹೌದಾ
ಇಲ್ಲ ಹೋದ್ನು ಎಲ್ಲಾರ ಎಲ್ಲೂ ಓಡಾಡೋ.
ಹೌದು ಯ ಬರ ಹುಡ್ಗಿರಿ ಕೂಡ ಮಾತಾಡ್ತಾರ. ಹೌ ಬರಿ ಸರ್.
ಅವ್ರಂಗ ನಿ ಆಗ್ಬೇಡ.
ಹ ಅವರಂಗ್ ನಿ ಆಗಬೇಡ.
ಹೌದ
ಚೆನ್ನಾಗಿದೆ ಏನ್ ಇದ.
ಹಾ ಸರ್ ಮೇಲೆ ಒಂದಿದೆದಾರ
ಹೌದಾ ಗಾಳಿ ಬಡಕತ್ತ ಗಾಳಿ ಸೊಂಡ್ ಬರಕತ್ತತ್ತು ಸರಿ ಈ ಮ ಅವ್ರ ಮುಸಿನ
ಮಕ್ಕಳ ಮಕ್ಕಳ ರೀ
ಹ್ಞ
ಸರ್ ಮ್ಯಾಲ ಬರಿ ಸರ್ ನಿಮ್ದ ವಯಸ್ ಕೇಳ್ತಾ ಇಲ್ಲ
ಬೈ ಕಳಸ್ತಾ ಇಲ್ವಾ ಗಾಳಿ ಬಿಟ್ಟಿದೆ ನಮ್ ಸೈಡಿನ
ಹೌ ಅದಕ್ಕೆ ಜರ
ಅ ನಕ್ ಬರ
ನ ರ ನ ರವ ಹೋ ಹೌದ್ರೀ ಗತ್ತು
ಹೌದು ಒಂದು ನೀಟ್ ನೀಟ್ ಆಗಿದ್ ನೋಡ ಒಂದು
ಹಾ ಹಾಗ ಏ ಹೋದ ಗೊತ್ತನ್ೀ ಅವ
ಅಬ ಊಟ ಆಯತ ಜಾಸ್ತಿ ಆಯ್ತು ಅದೇ ನಿನ್ಗ ನೀ ಕ್ಲಿಯರ್ ಮಾಡ್ಬೇಕಂತ ನಂಗೆ ಆಸೆ ಇದೆ ಅಂತೆಲ್ಲ ಓದ್ಲ್ ಹಾ ಸರ್ ಹದುೆ ಬಂದನ ಅವದಂತ ಹೇಳಿದ್ದನ ಅವನ ಇಲ್ಲಿ ಹಗಾನೆ ಆರಾಮ್ ಅದಾನ ರಾಮ ಹೌದಾ
ಹಾ ಅವ್ರಗ ಏನಿಲ್ಲ ಈ ಲೈಫ್ ಏನ್ ತಿನ್ಬೇಕ ಎಲ್ಲ ಸಿಗ್ತ ಹ ಎಲ್ಲ
ಹೌದ ಅದೇವರು ಕೊಟ್ಟಂಗಂತೆ
ಹಾ
ದೇವರು ಕೊಟ್ಟಂಗ ಇರ್ತ ಏನ್ ಮಾಡಕ್ ಆಗಲ್ಲ
ಹಾ ಸರ್ ಏನ್ ಹುಡುಗಿ
ಅ ಎಳ್ಳ ಕೂಡ ತಾನ ಹೌದ ಹೌದು ದೇವರು ಅವರು ದೇವ್ರ ಮೇ ನಂಬಿಕೆ ಇಟ್ರಂತ ಹೇಳ್ಬೇಕೋ ಜಾಸ್ತಿ
ಹಾ ಸರ್
ಅವ್ರು ದವ್ರ ಮೇ ನಂಬಿಕೆ ಇಟ್ಟಿದ್ರರು ಜಾಸ್ತಿ ಅಲ್ಲರ ಮೇಲೆ ನಮಾಜ್ ಮಾಡ್ತಾರ ಅವ್ರ ಇವತ್ತಿನ ಹಾ ಏನ ಸಾಂ್ ಕತಾ ಇದಾರಾ
ಅೇ ಸ್ವಲ್ಪ ಈ ಅ ಸರ್
ಹೌದಾ ಸತ್ ಕೆಲ್ಸವಲ್ಲಲು ತಂಗ್ ಕೆಲ್ಸಕತ್ತ ಜಾಸ್ತ
ಜರ ಅವ್ರ ಫೀಲಿಂಗ್ಸ್ ದಾಗ ರೀ ಸರ್
ಹೌದಾ ಯಾರ ಅವರು
ಹೌ ಬಂದೇ ನಾವಾಗ ಅಂತ್ರಿ
ಬಂದನ ಹೋದಾ ಅವರು ನಿ್ದ
ಹ ಹಾ ನಮ ದೋಸ್ತ
ಹೌದಾ ಸರಿ ಸರಿ ಏನಾಗಿದಂತೆ ಏನಾಗಿದಂತೆ ಅವ್ರಿಗಿ
ಹ ಫೀಲಿಂಗ್ಸದಾಗಾರೀ ಅವರು
ಹಾ ಹಾ
ಹ್ಮ್
ಸರಿ ಸರಿ ಊಟ ಮಾಡಿ ಚಲೋ ನಿದ್ದಿ ಮಾಡ್ಬೇಕಂದ್ರೆ ಓದಿದ್ದ ನೆನ್ನಪ ಇರ್ತದೆ ಜಾಸ್ತಿ ಇರ್ತದಾನ
ಹಾ ಸರ್ ಅಷ್ಟೆ ಕ್ಲಾಸ್ನಾಗ ಓದಿದ್ದ ಅಷ್ಟೆ ನೇನಪ ಇರತ್ತದ್ರಿ ಮತ್ತ ಇಲ್ಲಿ ಹಾಸ್ಟೆಲ್ ಕಡೆ ಬಂದ್ರ ಸ್ಟಡಿ ಮಾಡಲ್ ಮತ್ತ ಓದಲ್ಲ ಸರ್ ಸ್ಟಾರ್ಟ್ ಮಾಡ್ಬೇಕ ಸರ್ ಎಕ್ಸಾಮ್ ಬಂದವ ಹ್ಮ್
ಸ್ವಲ್ಪ ಸಾಂಗಿದ ಸೌಂಡ ಕೇಳಕೊತ್ತಿದೆ ಸ್ವಲ್ಪ ಹೊರಗ ಬರ್ತ್ತಿರಾ
ಹೇಳ್ರಿ ಸರ್
ಅದು ಸಾಂಗಿದ ಸೌಂಡ್ ಬರಕುತಿದೆ
ಹೌದ್ರೀ ಜರ ಅವ್ರ ಫೀಲಿಂಗ್ಸದಾಗಾರೀ ನಾವು ಅಕಡಿ ಈಕಡಿ ಹೋಗಕನ್ನು ಬರಲ್ರಿ ಈಗ
ಇಲ್ರಿ ಅದ ಹೋಗಿ ಮುಂದಿರದ ಮತ್ತ ಕ್ಯಾನ್ಸಲ್ ಆಗುತ್ತ ನೋಡರಿ ಅದು
ಹೌದ್ರೀ ಜರ
ಹೌದ‌ ಅದಕ್ಕೆ ಹೇಳಿದೆ
ಸರ್ ನಿಮ್ ಜಾಬ್ ಯಾವಾಗ ಆಗಿತ್ತು
ಹಾ
ಜಾಬ್ ಆವಾಗ ಆಗೈತ್ತಿ
ಇದು ಜಾಬ್ ಲಕ್ಕಚ್ಚರರ್
ಹಾ
ಲಕ್ಕಚರಾಗಿ ಒಂದ್ ಐದ್ ವರ್ಷ ಐದ್ ವರ್ಷ ಆಯ್ತ ನೋಡ್ ಇದೆ ಮಾಡಕತ್ತ್
ಹೌದ್ರಿ
ಹ್ಮ್
ಚಲೋ ಆಗ್ಯ್ರೀ ಮ ಮದುವಿ ಆಗೇತ್ರಿ ನಿಮ್ದ ಹಲೋ ಸರ್
ಹ್ಮ ಹಾ ಮತ್ತೇ ಹೇಳು
ಮದುವಿ ಆಗೈತ್ರಿ ನಿಮ್ದ
ಹಾ
ಮದುವಿ
ಹಾ ಮದುವಿ ಆಯ್ತಲ್ಲಾ
ಎಷ್ಟ್ ವರ್ಷ ಐತ್ರಿ ಮದ್ವಿ ಆಗಿ
ಹ್ಮ ನನ್ನ ಮದುವೆ ಆಗಿ ಒಂದ್ ನಾಲ್ಕ ವರ್ಷ ಆಯ್ತು
ನಾಲ್ಕ ವರ್ಷ ಆಯ್ತ ಐತ್ ಸರ್ ಸರ್ ಏನ್ ಇಲ್ಲ ಸ್ಟೂಡೆಂಟ್ ಕೇಳಿಲ್ಲ ಏನಿಲ್ಲ ಸರ್ ಹೆಂಗ್ರಿ ನೀವ
ಹಾ ಮನ್ನೆ ಕೇಳ್ಕೊಂಡ ಬಂದಿದ್ದಲ್ಲ ಒಂದ್ಸಲ
ಸರ್ ತೋರಿಸ
ಹಾ ಮೊನ್ನೆ ನನ್ನ ಮಗನಿಗೆ ಕರ್ಕೊಂಡ ಬಂದಿರಲ್ಲಿಲ್ಲ ಕಾಲೇಜಿಗೆ ನೋಡಿದಲ್ಲ ನೀನು ಹಾ ಅವನ ಹೆಸರು ಸೂರ್ಯ ಅಂತ ಹೇಳ ಇಟ್ಟಿದ್ದ ಅವನಿಗಿ
ಹೌದೆನ್ರೀ ಸೋಹಲ್ ಚಲೋ ಒಳ್ಳೆ ಹೆಸರಾದ ಒಳ್ಳೆ ಹೆಸರಾದ್ರಿ
ಹಾ ನನ್ ಮಗನೇ ನೋಡ ಅವನು
ಹೌದೇನ್
ಹಾ ಸೇರಿ ನನ್ನ ತರನ ಅದ ನಾವು
ಹಾ ನಿಮ್ಮ ನಿಮ್ಮಷ್ಟೇ ಹೈಟ್ ಇರ್ವುದಲ್ರಿ
ಇಲ್ಲ ಅಲ್ಲ ನಮ್ಗೆಂತ ಸ್ವಲ್ಪ ಡ್ ಕದ ಅಂದ್ರ
ಹೌದ
ಹಾ ಏನ್ ನಂತರಏನ ನೋಡ ಅವನು ಹಾ ಚಂದ ನಂತರ ಸೋರ್ ಅಂದ್ರ ಆ ಅವ್ನ ಹೆಸರು ಸೋಲ್ ಇಟ್ಟಿನಿ
ಚಲೋ ಇದತಾರೆ
ಚಲೋಣ ಹೆಸರ
ಹಾ ಚಲೋದು ಒಳ್ಳ
ಹಾಂ
ಸರ್ ಮತ್ತೇನ್ ಸರ್ ಇನ್ನ್ಕ್ಕಂದಿಲ್ಲ ಇನ್ನ ಮಕ್ಕೊಂದಿಲ್ಲ
ಇಲ್ಲ ಈಗ ಮಕ್ಕಳ ನಿಮಗೆ ಅದೇ ಸ್ವಲ್ಪ ಟೆಸ್ಟ್ ಇತ್ತುಂತ ಸ ಹ ಹೇಳಳ್ಬೇಕು ಅವ್ರನ್ನ ಅವೇರ್ನೆಸ್ ಮಾಡಬೇಕು ಅಂತೇಳೇನೇ ಇ್ದ ನಮಗೆಲ್ಲರಿಗೆಗ ಎಲ್ಲರಿಗ ಹೆಚ್ಚಿದೆ ಈ ನೀವು ಒಬ್ಬನೇ ಒಳ್ದಿದೆ ನೋಡು ನಿಮಗ್ ಒಬ್ಬನ್ ಹೇಳದ್ತಿ ಈಗ
ಹೌದ ರೀ
ಆಯ್ತಿಗ ಏನಿಲ್ಲ ಮ ಸಗದ ಕೌದಿ ತಗೋದು ಬೆಂಡೆ ತಗೋದು ಹಸೋದು
ಹಾ
ಆಸಿ ಸ್ವಲ್ಪ ನೀ ಆಸಿ ಸ್ವಲ್ಪ ನೀರ್ ಹೊಡ್ದ ಮ್ಯಾಗ
ಹಾ ಹಾ ಹಾ
ನೀರ್ ರೋಡ್ದೇ ಹ ನೀರ್ ರೋಡ್ ತಣ್ಣ ಮಕ್ಕ ಮಾಡದಾರ
ಒ ಪ್ರೇಮ ಕೊತ
ಇ ಇಲ್ಲ ರೀ ನನ್ ಮಗ ಇರ್ತನಲ್ಲ ಸೋಲಟ ನಾವ ಗಮ ಯ ಅವರು ಅವರು ಬಿ ಬಿ ಅಲ್ರರಿ ಸಪ್ತ್ತಳಕಿ ಸ್ವಲ್ಪ ಆರಾಮ್ದಲ್ಲಕ ಈಿಗೆ
ಸತಳ
ಸತ್ಯಲನ್ ರೀ
ಹ್ಮ್
ಸರಿ ತಗೋ ಹೆಜ ಬರತ್ತತದ ನಗೆ ಮಳು ತಗೋಣ
ಆಯ್ತ ಅವ್ರರಿ